ಯವು
ಏನಿಲ್ಲ ಒಬ್ರು ಇಲ್ಲೇ ರೂಮ್ ಅಲ್ಲೇ ಇದ್ದೆ ಇಲ್ಗೋಲಿ
ಹೌದಾ
ಹ್ಮ್ ನೀವೇನ್ ಮಾಡ್ತಿದ್ದೀರಾ ನಾನ್ ಆರಾಮ ನೀವು
ಹ ಬೋ ಆರಾಮ
ಮತ್ತೆ ಏನ್ ಮಾಡ್ತಾಿದ್ದೀರಾ ಈಗ
ನಾನ ಏನಿಲ್ಲ ಬ್ರೋ ಇಲ್ಲೇ ಪಿ ಜಿಲ್ಲಿ ಇದ್ದೆ ಈಗ ನನ್ ಸ್ಟಡೀಸ್ ಮೇಲೆ ಫುಲ್ ಫೋಕಸ್ ಮಾಡ್ಬೇಕ ಅಂತೆಲ್ಲಾ ಇದ್ದೀನಿ ನೀವ ಹೆಂಗಿದ್ರು ಡೈಲಿ ಸ್ಟಡಿ ಮಾಡ್ತೀಿ ಅಂತ ಹೇಳ್ತಿರಲ್ಲಾ ಹೆಂಗನ್ ಸ್ಟಾರ್ಟ್ ಮಾಡೋದು ಸ್ಟಡೀಸ್ ನ ಏನು ಅಂತ ಪ್ಲಾನ್ ಅದು ಹಿಂ ಪ್ಲಾನ್ೆಟ್ ಮಾಡಕೋ ಅಂತೇಳೋಂತ ಮಾಡ್ದ್
ಏನ ಇಿಲ್ಲ ಬರೋ ಸ್ಟಡೀಸು ಫಸ್ಟ್ ಸ್ಟಾರ್ಟಿಂಗ್ ಒಂದ್ ಎರಡ್ ದಿನ ಬಿೇಜಾರ ಬಿಿಡ್ತದೆ ಬುಕ್ ಮುಂದೆ ಕುೂತ್ಕೊಳಕೆ
ಹಾ
ಆಮೇಲೆ ಅದೇ ಒಂದು ಟೂ ಡೇಸ್ ತ್ರೀ ಡೇಸ್ ಅಷ್ಟೇ ಟೈಮ್ ತಗೊೊಳ್ಳೋದು ನೀಟ ಕಾನ್ಸಂಟ್ರಷನ್ ಮಾಡಿದ್ರೆ ನಿಮಗೆ ಈಸಿ ಆ ಬಿಡುತ್ತೆ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್
ಹ್ಮ ಅದೇ ಅಬರ ಈಗ ನಾನು ಇನ್ನೊಬ್ರು ಇನ್ನೊಬರುನು ಕೇಳ್ದ ಬ್ರೋ. ಅವರು ಹೆಂಗೆ ಹೇಳ್ ಅಂದ್ರೆ ಈಗ ನೀ ಸ್ಟಾರ್ಟಿಂಗ್ ಒಂದು. ಫೈವ್ ಟು ಸಿಕ್ಸ್ ಡೇಸ್ ಇಂಗೆ ಪ್ರಾಕ್ಟೀಸ್ ಮಾಡ್ಕೊಂಡ್ ಹೋಗು ಆಮೇಲೆ ಆಟೋಮಟಿಕ್ ನಿನ್ ಓದ್ಬೇಕು ಅಂತಾನೆ ನಿನಿಗ್ ಅನ್ಸ್ ಅನ್ಸುತ್ತೆ ಕುತ್ಕೊಂಡ್ಬಿಡ್ತ ಆ ಟೈಮಿಂಗ್ ಸೆಟ್ ಆಗ್ಬಿಡ್ತಯ ಆಮೇಲೆ ಈಗ ನೆಕ್ಸ್ಟ್ ಏನಂದ್ರೆ. ಈಗ ನಿನ್ ಕ್ಲಾಸ್ ಮಕ್ಸ್ ಬರ್ತಿಯಲ್ಲ ಕ್ಲಾಸ್ ಕ್ಲಾಸ್ ರೂಮ್ ಅಲ್ ಏನ್ ಮಾಡ್ರು ಏನು ಅದರ್ ಬಗ್ಗೆ ಡೈಲಿ ರಿವೀಸ್ ಮಾಡ್ಕೊಂಡ್ ಹೋಗು.
ಹಾ
ಆಮೇಲೆ ವೀಕ್ಲಿ ಟೆಸ್ಟ್ಗಳು ಎಲ್ಲ ಮಾಡ್ತಾರಲ್ಲ ಅದಕ್ಕೆಲ್ಲ ಪ್ರಿಪೇರ್ ಆಗ್ಬಿಟ್ಟು ವೀಕ್ಲಿ ಟೆಸ್ಟ್ ಮಾಡು ಆಮೇಲೆ ಅದ ಬಂದ್ ಮೇಲೆ ನೀ ಅದ್ರಾಗ ಏನ್ ಮಿಸ್ಟೇಕ್ಸ್ ಮಾಡಿ ಅದನ್ ಕರೆಕ್ಟ್ಗ ಸ್ವಲ್ಪ ಅಬ್ಸರ್ವ್ ಮಾಡ್ಕೋ. ಅಬ್ಸರ್ವ್ ಮಾಡ್ಕೊಂಡು ಅದನ್ನ ಅಲ್ಲೇ ಕರೆಕ್ಷನ್ ಮಾಡ್ಕೊ ಬಿಡು. ಅಲ್ಲಿ ವೀಕ್ಲಿ ವೀಕ್ಲಿ ಅದ್ ಮಾಡ್ಕೊಂಡ್ ಬಿಡು ಆಮೇಲೆ ವೀಕ್ಲಿ ಆಗ್ತಿದ್ದಂಗ್ಲೇ. ನೀನು ವಾರದ್ದೆಲ್ಲ ಏನ್ ನೋಡ್ಕೊಂಡ ಓದಕೊಂಡಿದ್ದೆ ಅದ ಮತ್ತೆ ಇನ್ನೊಂದ್ಸತಿ ರಿವೈಸ್ ಮಾಡ್ಕ. ಅಂತ ಈ ತರ ಎಲ್ಲಾ ಪ್ಲಾನ್ ಹೇಳಸ್ಕೋ.
ಅದೇ ಅವರು ಹೇಳಿದ್ದು ಅವರು ಹೇಳಿದ್ದು ಕರೆಕ್ಟ್ ಆಗ ಐತೆ ಆದ್ರೆ ಜಾಸ್ತಿ. ತಿ ಕಾನ್ಸೆಂಟ್ರೇಷನ್ನು. ಒಂದು ಒನ್ ಟು ಟೂ ಅವರ್ ಅಷ್ಟೇ ಸ್ಟಡೀಸ್ ಮೇಲ್ ಕೊಡ್ರಿ ಜಾಸ್ ಕೊಟ್ಟಷ್ಟು ನಿಮ್ಗೆ ತಲೆಗೆ ಹುಳ ಬಿಟ್ಟಂಗ ಆಗುತ್ತೆ.
ಹಾ ಅಂದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡೋದಕ್ ಅದಕ್ಕೆ ಕರ್ಮಿ ಟೈಮ ಅಂದ್ರೆ ಒಂದಂದು ಟೂ ಅವರ್ಸ್ ಸ್ಟಾರ್ಟ್ ಮಾಡ್ಕೋಣ.
ಓ ಒನ್ ಇಂದ ಟೂ ಅವರ್ ಅಷ್ಟೇ ನೀವ ಈಗ ರೆಗ್ಯುಲರ್ ಆಗೇ ಓದ್ತಾ ಇದ್ರುನು. ಒಂದಂದ ಟೂ ಅವರ್ಸ್ ಮಿನಿಮಮ್ ಒಂದಂದ ಟೂ ಅವರ್ಸ್ ಅಷ್ಟೆ. ಸ್ಟಡೀಸು ಯಾಕಂದ್ರೆ. ನೀವು ಒಂದಂದ ಟೂ ಅವರ್ಸ್ ಹೋದಾದ್ಮೇಲೆ ಒಂದ ಅವರ್ ಬ್ರೇಕ್ ಕೊಡ್ಲೇಬೇಕು ಬ್ರೈನ್ಗೆ.
ಹಾ
ಅಂದ್ರೆ ನೀವ್ ನೀ ನೀವು ಓದಿರೋದು ನಿಜ ಏನು ಅರ್ಥ ಆಗಲ್ಲ ಎಲ್ಲ ಫುಲ್ ಹಂಗಂಗೆ ಆ ಸ್ಟ್ರೆಸ್ ಬರೆ. ಏನಿಗೆ ಸ್ಟ್ರೆಸ್ ಆಗ್ತಾ ಆಗ್ತಾ ನೀವು ಓದಿರೋದು ಮರ್ತ ಹೋಗ್ಬಿಡುತ್ತೆ ಇವಾಗ. ಇವಾಗ ನಂದೇ ಕೇಳಿದ್ರೆ ಹೇಳ್ತೀನಿ ನೋಡಿ ನಾನು ಮಿನಿಮಮ್ ಅಂದ್ರು ಒಂದು ಟೈಮ್ ಟೇಬಲ್ ಮಾಡ್ಕೊಂಡ್ ಬಿಟ್ಟಿದ್ದೀನಿ. ಇವಾಗ ಒಂದು ಫೈವ್ ಟು ಸಿಕ್ಸ್ ಸ್ಟಡೀಸ್ ಮಾಡ್ಕೊತೀನಿ. ಎಲ್ಲ ಫೋರ್ ಟು ಫೈವ್ ಒನ್ ಅವರ್ ಓದ್ಬಡ್ತೀನಿ. ಆಮೇಲೆ ಸಿಕ್ಸ್ ಟು ಸೆವೆನ್ ಇಲ್ಲ ಫೈವ್ ಟು ಸಿಕ್ಸ್ ಇಲ್ಲ. ಸೆವೆನ್ ಒನ್ ಅವರ್ ಜಿ ವರ್ಕೌಟ್ ಮಾಡ್ಕೊಂತೀನಿ.
ಓಕೆ ಬ್ರ ಅಂದ್ರೆ ಬ್ರೋ ಈಗ ನಿಮ್ದು ಡೈಲಿ ರೋಟೀನ್ ಹೆಂಗೆ ಏನು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡಿ ಬ್ರೋ.
ಇವಾಗ ನೋಡಿ ಬ್ರೋ ಮಾರ್ನಿಂಗು ಮಾಮೂಲಿ ಸೆವೆನ್ ಟು ಸೆವೆನ್ ಓ ಕ್ಲಾಕ್ ಎದೇಳ್ತೀನಿ ನಾನು.
ಹಾ
ಕ್ಲಾಕ್ ಎದ್ದು ನೀಟಾಗೆ ಆ ಮಾಮೂಲಿಯ ಕೆಸಗಳಲ್ಲ ಇರುತ್ತ ನಮ್ದು. ಸೆವೆನ್ ಟೂ ಟೂ ತನಕ ನಮಿ ರೆಗ್ಯುಲರ್ ಕೆಸ ಇದೇ ಇರುತ್ತೆ ಅದು ಮುಗಸ್ಕೊಂಡ್ ಬಿಡ್ತನಿ.
ಹಾ
ಆಮೇಲೆ ಟು ಟು ಫೋರ್ ಟು ಅವರ್ಸ್ ಬಾಡಿಗ ರೆಸ್ಟ್ ಕೊಡ್ತೀನಿ.
ಓಕೆ ಬ್ರೋ
ಫೋರ್ ಇಂದ ಫೈವ್ಗೆ ಒನ್ ಅವರ್ ಓದ್ಕೊತೀನಿ.
ಹಾ
ಮತ್ತೆ ಫೈವ್ ಇಂದ ಸಿಕ್ಸ್ ಇಲ್ಲ ಸಿಕ್ಸ್ ಇಂದ ಸೆವೆನ್ ಒಳಗಡೆ ವರ್ಕೌಟ್ ಮಾಡ್ಕೊತೀನಿ.
ಓಕೆ ಬ್ರೋ
ಆದ್ಮೇಲೆ ಮತ್ತೆ ಒನ್ ಅವರ್ ಸ್ಟಡೀಸು. ಇಲ್ಲ ಸೆವೆನ್ ಟು ಏಟ್ ಇಲ್ಲ ಅಂದ್ರೆ ಸಿಕ್ಸ್ ಟು ಸೆವೆನ್ ಒನ್ ಅವರ್ ಸ್ಟಡೀ. ಪಕ್ಕ ಕೊಡ್ತೀನಿ
ಕಓಕೆ ಬ್ರೋ ಬ್ರೋ ಇದು ಟೈಮ್ ಟೇಬಲ್ ಫಾಲೋ ಮಾಡಕೊಂಡು ಹೋದ್ರೆ ಅದೆ ಆಟೋಮಟಕ್ ಎಲ್ಲ ಸೆಟ್ ಆತ. ತೋಗು ತಲ್ಲ ಬ್ರೋ.
ಹಾ ನಿಮ್ಗೆ ಟೈಮ್ ಟೇಬಲ್ ನೀಟಾಗಿ ಸಿಕ್ಬಿಟ್ರೆ. ನಾದ್ರೆ ಟೈಮ್ ಟೇಬಲ್ ನ ನೀ ಮ ಡಿಸಿಪ್ಲಲಿನ್ ಮತ್ತೆ ಕನ್ಸಿಸ್ಟೆನ್ಸಿಯಗಾಗಿ ವರ್ಕ್ ಮಾಡ್ಬೇಕ ಅದ್ರ ಮೇಲೆ
ಹಾ
ಹಾ ಒಂದು ಆಮೇಲೆ ಆಮೇಲೆ ಓದ್ಕೊತೀನಿ ಆಮೇಲ್ ಮಾಡ್ತೀನಿ ಅಂತ ಆದ್ರೆ ಅದೆಲ್ಲಾ ಆಗಲ್ಲ
ಹ ಇಲ್ಲ ಬ್ರ ಈಗ ಹೆಂಗೈತಿ ಅಂದ್ರೆ ನಂದು ನಂದ ಏನ್ ಕೆಲ್ಸ ಏ ಇಲ್ಲ ಯಾತ್ರದ ಇಲ್ಲಬ್ ಅಂದ್ರೆ ಈಗ ಮಾರ್ನಿಂಗ್ ಇದ್ಮೇಲೆ ನಂದು ಕೋಿಂಗ ಅಂತ ಸಪೇಟ್ ತಗೊಂಡಿನಿ
ಹಾ ಓಕೆ
್ ಅಲ್ಲೇ ಕೋಚಿಂಗ್ ಮುಗಸ್ಕೊಂಡಂಬರ್ತೀನಿ ನಾ ಮುಗಸ್ಕೊ ಬಂದ್ಮೇಲೆ ನನ್ ಸ್ಟಡೀಸ್ ಮೇಲೆ ಏನು ಫೋಕಸ್ ಮಾಡ್ತಿಲ್ಲಾ ಅವರು ಫುಲ್ಲು ಫ್ರೀ ಆಗಿದೀನ ಅದಕ್ಕೆ ಈ ಸ್ಟಡೀಸ್ ಮೇ ಫಕಸ್ ಮಾಡ್ಬೇಕಲ್ಲ ಬ
ಇಲ್ ಇಲ್ಲ ಬ್ರವ ಇವಾಗ ಹೇಳತ್ ಕೇಳಿಿವವಾಗ ಕೋಚಿ ಮುಗಸ್ಕೊ್ ಬರ್ತೀರಾ ಗೋಚಿ ಮುಗಸ್ಕೋ ಬಂದ್ಮೇಲೆ ಒಂದ್ ಹಾಫ್ ಅನ್ ಅವರ್ ರೆಷ್ಟ್ ಕೊಡಿ ಒನ್ಪನ್ ಅವರ್ ಎಸ್ಟ್ ಆದ್ಮೇಲೆ ಮತ್ತೆ ಕೋಚಿಂಗ್ ಅಲ್ಲಿ ಏನ್ ರೀಡ್ ಮಾಡಿರ್ತೀರಲ್ಲ ಅದನ್ನ ಒನ್ ಅವರ್ ಕುೂತ್ಕೊಂಡು ನೀಟಾಗಿ ರಿವೈಸ್ ಮಾಡಿ್ರರಿ
ಓಕೆ ಬ್ರೋ ಅದು ಕರೆಕ್ಟ್ ಬ್ರೋ ಈಗ ನಾವು ಅವತ್ತಿಂದ ಅವತ್ತಿಗೆ ಓದ್ ಮುಗಿಸಬಿಟ್ರೆ ಟೆನ್ಷನ್ ಇರಲ್ಲವ
ಹ ಮೇನ್ ಇನ್ನೊಂದಂದ್ರೆ ನೀವು ಬಯಟ್ಟ ಮಾಡ್ಬಾರ್ದು ನೀಟ ಆಗ ಅರ್ಥ ಮಾಡ್ಕೊಂಡ್ ಹೋದ್ರಿ ಒನ್ ಅವರ್ ಇಲ್ಲ ಒನ್ ಅಂಡ್ ಆಫ್ ಅವರ್ ಆಗೆ ಆಗುತ್ತೆ ಏನ್ ಅವಾವೇನು ಒನ್ ಅಂಡ್ ಹಾಫ್ ಅವರ್ ಅಲ್ಲಿ ಏನ್ ಬೇರೆ ಏನ್ ಕೆಲ್ಸ ಇರಲ್ಲ ನಮ್ಗೆ
ಅದು ಕರೆಕ್ಟ್ಬ್ರು
ಒನ್ ಅಂಡ್ ಹಫ್ ಅವರ್ ನೀಟಾಗಿ ಕ ಕುತ್ಕೊಂಡು ಒಂದು ಟೈಮ ರಿವೈಸ್ ಮಾಡಿ ಅರ್ಥ ಆ ಹಾಗಂಗೆ ಅದಾಯ್ತ ಇದ್ದಂಗೆ ನಿಂಗೆ ಅರ್ಥ ಆದಂಗೆ ಅಷ್ಟೇ ಮುಗೀತ
ಅದೇಬ್ ಈಗ ನಾಾನು ಹೆಂಗ ಸೆಟ್ ಮಾಡ್ಕೊಂಡಿದೆಿ ಅಂದ್ರೆ ಈಗ ಮಾರ್ನಿಂಗ್ ಹೊತ್ತು ಇದಲ್ಟ್ನಲ್ಲ ಸ್ವಲ್ಪ ಫ್ರೆಶ್ ಆಗಿ ಹೋಗ್ಬಿಟ್ಟು ಆಮೇಲೆ ಸ್ವಲ್ಪ ಎಕ್ಸಸೈಸ್ ಗಳು ಮಾಡ್ಕೊಂಡು
ಹಾ
ಆಮೇಲೆ ಹಿಂಗಗೆ ಕೋಚಿಂಗ್ಗೆ ಹೋಗ್ ಬಂದ್ಬಿಟ್ರೆ ಅಲ್ಲೇ ಕೋಚಿಂಗ್ಲ್ಲೇ ಇದ್ಬಿಟ್ಟು ಒಂದ್ ಟೂ ಅವರ್ಸ್ ಅಲ್ಲೇ ಓದ್ಕೊಂಡಿದ್ತ್ ಬಂದ್ಬಿಟ್ಟು
ಹಾ
ಹ ಇಲ್ಲಿ ಮಧ್ಯಾಹ್ನ ಹೊತ್ತು ಬಂದ್ ಮೇಲೆ ಊಟ ಮಾಡ್ಕೊಂಡು ಒಂದು ಟೂ ಅವರ್ಸ್ ರೆಸ್ಟ್ ಅನ್ಬಿಟ್ಟು ಅವ ಮತ್ತೆ ಒವ ಮಾಡ್ ಅಂದ್ರೆ ರಿವೈಸ್ ಮಾಡ ಮೇಲೆ ರಿವೈಸ್ ಜಾಸ್ತಿ ಟೆತ್ ಅಲ್ಲರು ಒ ಟನ್ ಟ ಒ ಫ್ಟನ್ ಟೆತ್ ಅುತ್ತೆ ಹೌ ತಿ ದಿಸ ಅತ ಬ ಮಾಡ್ಬಡ್ೇನೆ ರಿವೈಸ್ ಮಾಡೇ ಮತ್ತೆ ಎಕ್ಸ್್ ಬೇರೆಟಕ್ಸ್ಗಳುಂದ್ರೆ ಬೇರೆದು ಒಂದು ಸಬ್ಜಕ್ಟ್ಕ್ಬಿ ಆ ಸಬ್ಜೆಕ್ಟ್ಗ್ಗೆ ಹದಂತ
ಹಾ
ಮಲಗೆ ದಿಸಸ ಏನ್ ಮಾಡ್ತಾರೆ ಅದು ಕಂಪ್ಲೀಟ್ ಆಗುತ್ತೆ ಇನ್ನೊಂದ ಕಡೆ ಇನ್ನೊಂದು ಸಬ್ಜೆಕ್ ಬಗ್ಗೆಂಪ್ಲೀಟ್ ಆಗ್ತಾ ಹೋಗುತ್ತೆ ಆಮೇಲೆ ವೀಕ್ಲಿ ಬಂತು ಅಂದ್ರೆ ಟೆಸ್ಟಿಗೆ ಹೆಂಗೆ ಪ್ರಿಪೇರ್ ಆಗ್ಬಿಟ್ಟಿರ್ತೀನಿ ಹ ಅದು ಟೆಸ್ಟ್ ಸಿೀರೀಸ್ ಅಂತ ಕಾಣ್ಬಿಟ್ಟು ಅದು ರಾಮನಗರ್ ಟೆಸ್ಟ್ ಸೀರೀಸ್ ನ ಕಂಪ್ಲೀಟ್ ಮಾಡ್ಕ್ಬಿಟ್ಟು ಅವತ್ತು ಮ ಏನಾದ್ರು ಎಏನಾದ್ರು ಅಂದ್ರೆ ನಮ ಏನಾದ್ರು ಕಡಿಮೆ ಮಾರ್ಸ ಎಲ್ಲ ಬಂತ ಅಂದ್ರೆ ಕಡಿ್ಮೆ ಮಾಡ್ಸ ಅನ್ನೋದ್ರ ಕೆ ಈಗ ಯಾವಾದ್ರು ರಂಗ ಆಗಿರ್ತವೆ ಅಂದ್ರೆ ಆ ಕ್ವಶ್ನ್ ಗಳನ ಮತ್ತೆ ಏನ ಪ್ರಾಂಗ ಆಯ್ತು ಏನ್ ರೀಸನ್ ಎಲ್ಲಿ ಮಿಸ್ ಆಯ್ತು ಏನು ಅಂತ ನೋಡ್ಕೊಂಡ್ಬಿಟ್ಟು ಅದ ನಾನು ಸ್ವಲ್ಪ ತಿತ್ಕೊಬಿಟ್ಟು ಆಮೇಲೆ ಅದು ಕಾಣ್ಸಾರೆ ಎಲ್ಲ ಉಡ್ಕೊಂಡು ಓದ್ಕೊಂಡ್ಬಿಟ್ಟು ಮತ್ತೆ ರಿವೈಸ್ ಮಾಡ್ಕೊಂಡ್ ಬರ್ತೀನಗೆ
ಹ್ಮ ಇದು ಒಳ್ಳೆ ಪ್ಲಾನ್ ಇದುು ನಿಮಗೆ ಆಗ ಆಗ ನಿಮ್ಗೆ ರಿಸ್ಕು ಇರಲ್ಲ ಮತ್ತೆ ನೀಟಾಗಿ ಅರ್ಥಾನೂ ಆಗುತ್ತೆ
ಅದೇಬ್್ರ ಈಗ ನಾವು ಒಬ್ಬ್ರನ್ನೇ ಕೇಳೋ್ರಕ್ಕಿಂತ ಒಂದಿಬ್ರು ಮೂವರ್ತ ಕಲ್ದ ಬಗ್ಗೆ ಕೇಳ್ಕೊಂಡು ಹೋದ್ರೆ ನಮ್ಗೆ ಐಡಿಯನ್ನು ಸಿಗುತ್ತೆ ಹೆಂಗ ಮಾಡ್ಬು ಏನು ಅಂತಾನು ಈಗ ನಿಮಗೆ ಹೆಂಗಿದ್ರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಬ್ರೋ ಮುಂಚೆಿಂದಾನು
ಹಾ ಓಕೆದ ಏನಿಲ್ಲ ಅಷ್ಟೇ ಆರಾಮಾಗಿ ನಿ್ದು ನಿನ್ಗೆ ಸ್ಟಡಿಗೆ ಇಷ್ಟು ಓವರ್ ಅಂತ ಮಿನಿಮಮ್ ಇಟ್ಬಿಡು ನೀನ್ ಬೇರೆ ಏನಾರು ಕೆಲ್ಸ ಮಾಡುವ ಆದ್ರೆ ಸ್ಟಡಿಗೆ ಸ್ಟಡೀಸ್ಗೆಂತ ಒನ್ ಟೂ ಅವರ್ಸ್ ಸಿಕ್ಕಿರ್ತ ನೋಡು ಅದು ಪರ್ಫೆಟ್ ಟೈಮ್ ಮ್ಯಾಚ್ ಆಗ್ಲೇಬೇಕ ಅದು
ಅದೇ ಬೋ ಇಲ್ಲಿ ಇಲ್ಲಿ ನ ನಿಂಗು ಅಸ್ ಮಾಡ್ಕೊ್ ಬಿಿತನ ಬರು ಆದ್ರೆ ಈ ಊರಿಗೆ ಹೋಗಬಿಟ್ವಿಂದ್ರೆ ಅಲ್ಲಿ ಹಓದ ಟೈಮ್ ಳಗೆ ಎಕ್ಸಾಂಪಲ್ ಏನೋ ಒಂದ್ ಕೆಲ್ಸ ಇತ್ತು ಅಂತ ಕೇಳಿದ್ರು ಮನೆ ಕೆಲ್ಸ ಕರಿತಾರಲ್ಲ ಅಬ್್ರರು ಅಲ್ಲಿ ಹೆಂಗೆ ಟೈಮ್ ಅಡ್ಜಸ್ಟ್ ಮಾಡ್ಕೋೋದು ಏನುಂತ
ಅಲ್ಲಿ ಇನ್ನ ಈಸಿ ಇದ್ವಾ ಇ ಬೆಳಗ್ಗೆಯಿಂದ ಮಿನಿಮಮ್ ಊರಲ್ಲಿ ಕೆಲಸ ಮಾಡೋದು ಬೆಳಗ್ಗೆಯಿಂದ ಸಾಯಂಕಾಲದ ಆತಂಕ ಮಳೆ ಮಾಡ್ತ ಒಂದ್ ಆರು ಗಂಟೆ ತನಕ ಮಾಡ್ತಾರೆ ಅನ್ಕೊಳ್ಳಿ
ಹಾ
ಆಯ್ತಾ ಏಳ ಗಂಟೆಯಿಂದ ಎಂಟು ಗಂಟೆ ಒಂಬತ್ತು ಗಂಟೆ ತನಕ ಟೈಮ್ ಕೊಡ್ರಿ
ಹಾ
ಸೆವೆನ್ ಟು ನೈನ್ ಕೊಡ್ರಿ ಇಲ್ಲ ಏಟ್ ಟು ಟೆನ್ ಕೊಡ್ರಿ ಅವ ಯಾಕಂದ್ರೆ ಹೇಳತ್ ಕೆಲ್ಲಿ ಏಟ್ ಓ ಕ್ಲಾಕ್ ಆದ್ಮೇಲೆ ಎಲ್ಲಾರರು ಮಲ್ಕೊಂತತಾರ ಊಟ ಮಾಡಿ ಊರಲ್ಲಿ
ಅದು ಕರೆಕ್ಟ್ಗರು
ನಿಮಗೆ ಪೀಸ್ ಆಗಿರುತ್ತೆ ಅವಾಗ ಓದಕ್ಕೂ ಒಳ್ಳೆ ಎನ್ವೈರಮೆಂಟ್ ಆ ಇಚೆ ಬಂದ್ಬಿಡಿ ಮನೇಲಿ ಇರ್ಬೇಡಿ ಅವಾಗ ಔಟ್ಸೈಡ್ ಜೊತ್ತಗಿತಿ ಇರುತ್ತೆ ಗೊತ್ತಾ
ಹಾ ಅಂದ್ರೆ ಗಾಳಿಿನಿ ಇರುತ್ತೆ ಪೀಸ್ ಇರುತ್ತೆ ಫುಲ್ಲು ಕಾಮಗರುತ್ತೆ
ಮತ್ತೆ ನೀಟಾಗಿ ಎಲ್ಲ ಅರ್ಥ ಆಗುತ್ತೆ ಒಟ್ಟಿನಲ್ಲಿ ಅವಾಗ ಟೂ ಅವರ್ಸ್ ಟೈಮ್ ಕೊಡ್ಲಿ ಅವವಾಗ ಓದ್ಕೊಳಕೆ ಇಲ್ಲ ಒನ್ ಅವರೇ ಕೊಡಿ ಬೇಜಾರ್ಿಲ್ಲಲ್ಲ
ಹಾ ಓಕೆ ಬೋ
ನೀಟಾಗಿ ಎಲ್ಲ ಅರ್ಥ ಆಗುತ್ತೆ ನಾ ಹೋದ್ರ ಏನಿಲ್ಲ ಬ್ರೋ ಶಿಸ್ಾಗ ನ ಟರಸ್ ಐತೆ ಅಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತೀನಿ ಸೆವೆನ್ ಟು ನೈನ್ ಎಲಾಸ್ ಏಟ್ ಟು ಟೆನ್ ಲೆವೆನ್ ತನ ಕ ಕುತ್ಕೊಂಡ್ ಬಿಡ್ತೀನಿ
ಏನ್ ಅದೇ ಬ್ರೋ ನಿಮ್ ಮನೆ ಮುಂದೇಏನು ಮರಗಳಗಳು ಇದ್ದಾವ
ಹ ಇದು ನಮ್ಮ ಎ್ರಗಡೆ ಒಂದು್ ತೋಟ ಐತೆ ತೋಟದ ಮದ್ದೇ ನಮ್ಮ್ನೆ ಇರೋದು
ಹೌ ಈ ಸಲಭ ರ
ಓ ಗಾಳಿ ಮಸ್ತಾಗ ಬರುತ್ತೆ ಆಮೇಲೆ ಯಾವ ಡಿಸ್ಟಬೆನ್ ಇರಲ್ಲ ಆದ್ರೆ ಚಿರ್ತದ ಒಂದ್ ಕಾಟ ಅಷ್ಟೇ ಅಲ್ಲಿ
ಏನ್ ಮಾಡಕಲ್ಲ ಒಬ್ರು ಈಗ ಹಳ್ಳಿ ಅಂದ್ಮೇಲೆ ಏನಾದ್ರು ಒಂದ್ ಕಾಟ ಇದ್ದೇ ಇರುತ್ತಲಾಬ್್ರರು
ಹಾ ಚಿರ್ತದ ಒಂದ್ ಕಾಟ ಅ ಕಾಣ್ಿಸಕಂಡ ಆಗಲ್ಲ ಜೂಟಬ ಬಿಡ್ತೀನಿ ಮನೆ ಒೊಳಕ್ಕೆ
ಹಾ ಈಗ ಹೆಂಗಂದ್ರ ಬ್ರ ಈಗ ನಾವೇ ಎಲ್ಲಾ ಕಾರ್ಡನ್ನೆಲ್ಲಾ ನಾಶ ಮಾಡ್ತೀವಿ ಅಂದ್ಮೇಲೆ ಅವು ಎಲ್ಲಿ ಎಲ್ಲಿ ಬರ್ತಾವ ಹೇಳಿ ಗುಡ
ಅದು ಒಂದ ಪ್ರಾಬ್ಲಮ
ಹಾ ಆದ್ರೆ ಇರು ಹುಷಾರ ಇದ್ಬಿಡಿಬರು ಅದ್ರಿಂದ ಅಷ್ಟೇ
ಹ ನೈಟ್ ಟೈಮ್ ಎ ಟೈಮ್ ಕಾಣಿಸಸ್ಕೊಂಡೈತೆ ಓದ್ಬೇಕಾರನ
ಹ ಅಲ್ಲ ಬ್ರರು ಮತ್ತೆ ಈಗ ಮಾರ್ನಿಂಗ್ ಮತ್ತ ಏನ್ ಬರಲ್ಲ ಬಾಬವು
ಹ ಮಾರ್ನಿಂಗ್ ಬರಲ್ಲ ಒಂದಲಿ ನೈಟ್ ಟ್ವೆಲ್ ಇಂದ ಸ್ಟಾರ್ಟ್ ಮಾಡ್ಕೊಂತವೆ ಇಲ್ಲ ಟೆನ್ ಕ್ಲಾಕ್ ಇಂದ ಸ್ಟಾರ್ಟ್ ಮಾಡ್ಕೊಂತವೆ
ಹಾ
ಟೆನ್ಂದ ಇಲ್ಲ ಟ್ವೆಲ್ಂದ ಮಾರ್ನಿಂಗ್ ಸಿಕ್ಸ್ ತನಕ ಫೈ ೈವ್ ತರ್ಟಿ ಸಿಕ್ಸ್ ತನಕ ಅಷ್ಟೇ
ಎಲ್ಲಾರೂ ಹೋಗ್ಬೇಕ ಆ್ತು ಎಮಜೆನ್ಸಿ ಇತ್ತ ಅಂದ್ರೆ ಅವ ಹ ಹೆಂಗ ಮಾಡ್ತತಿರ ಅವ್ರು
ಏನ್ ಹೋಗ್ತಿೀವಿ ಆದ್ರ ಆದ್ರೆ ಅದು ಅಷ್ಟು ಎಲ್ ಗೊತ್ತ ಕಾಣಸ್ಕೊೊಳ್ಳೋದು ಎಲ್ಲಿ ಜ ಜಾಸ್ತಿ ನಾಯಿ ಹಸುಗಳಿರುತ್ತಲ್ಲಾ
ಹಾ
ಹತ್ರ ಕನ್ಸುತ್ತ ಅಷ್ಟೇ ರೋಡಲ್ಲೆಲ್ಲ ಓಡರ್ಲ್ಲಾ ಜಾಸ್ತಿ ಅದು
ಹಾ
ಆಮೇಲೆ ಸೌಂಡ್ಗಳು ಕ ಸೌಂಡ್ಗಳು ಬಿದ್ದ್ಬಿಟ್ರೆ ಬರಲ್ಲ ಅದ ಆಚೆ
ಅದ ಕರೆಕ್ಟ ಅ ಬ್ರ ಈಗ ಜಾಸ್ತಿ ನೀನು ಪ್ರಾಣಿಗಳಿದ್ ಅಂದ್ರೆ ಗಾಡಿ ಸೋೊಂಡ್ ಮಾಡ್ಬಿಟ್ಟೆ ಅಂದ್ರೆ ಮುಗಿತ ಬರದೇ ಅಲ್ಲವಲ್ಲ
ಹಾ ಜಾಸ್ತಿ ಬರಲ್ಲ ಅದೊಂದಿಂದ ಬಚಾವ ಅಷ್ಟೆ ನಾವು
ಹಾ
ಹ್ಮ್ ಮತ್ತೆ ಇವಾಗ ಎಲ್ದಿದ್ದೀರಾ
ಈ ಅದೇ ಬ್ರೋ ಈಗ ನಾನು ಪಿ ಜಲ್ಲಿದ್ದೆ ಈಗ ನೆಕ್ಸ್ಟ್ ಈಗ ಒಂದ್ ವೀಕ್ ಆಗ್ತೀಸ್ ಅಂತಲೇ ಮತ್ತೆ ಊರಿಗೆಗ್ ಹೋಗ್ತೀನಿ ಈಗ ಸೆಟ್ ಮಾಡ್ಕೊಂಡು ಅಂದ್ರೆ ಮತ್ತೆ ಊರಾಗಿ ಹೋದ್್ಮೇಲೆ ಹೆಂಗ ಹಿಂಗೆ ಪ್ಲಾನ್ ಸೆಟ್ ಮಾಡಕೋದೇನು ಅಂತ ಕನ್ಫ್ಯೂಸ್ ಇತ್ತು ಈ ಕ್ಲಿಯರ್ ಆಯತ ಬ್ರಾ ಎಲ್ಲ
ಹ್ಮ್ ಸರಿ ಬಿ್ರ ಆಯ್ತು ಮತ್ತೆ ಊ್ರಗ್ ಹೋಗದ ನಾಳೆನಾ
ಹೆಂಗ ಬರುೋ
ಊರುಕ ನಡ ವಚರಾ
ಇಲ್ಲ ಬ್ರರು ಇನ್ನೊಂದ್ ವೀಕ
ಹ್ಮ್ ಸರಿ ಸರಿಬ್ರ ಆಯ್ತು ಹುಷಾರು
ಓಕೆ ಬ್ರೋ ಸರಿ ಬ್ರೋ ಬಾಯ ಬ್ರೋ